ಗೋಡ್ರಾ
ಹಾ ನಾನಪ್ಪ ಹೇಳ ಹೇಳಪ್ಪಾ ರಮಣ
ಹಾ ಅದಪ್ಪಾ ಹಾ ಬಟ್ ಅಂಗಕ್ ಇಟ್ಟಿದ್ದನೆ ಅಲ್ಲಿ ದೆದರ್ದಾಗ
ಹ್ಮ ಹ್ಮ್ ಎಲ್ಲಿ
ದೇದರ್ ದದ್ರದಾಗ ಇಟ್ಟಿದ್ದ್ಯಾ
ಅದೇ ಯಕಡೆ ಸೈಡ್ ಆ ಕಡೆ ಒಳಗ ಇಟ್ಟಿದೆ ಇಲ್ಲ ರೋಡಿನ ಸೈಡ್ ಇಟ್ಟಿದೆ
ಇದ ರೋಡಿಗೆ ಬಸ್ ಸ್ಟಾಂಡ್ ಈ ಕಡೆ ಬಸ್ ಸ್ಟ್ಯಾಂಡ್ ಆಐತರನ ಇಟ್ಟೀಿನಿ
ಹಾ ಹಾ
ಅೇ ನಾಳೆ ಓಪನಿಂಗ್
ಅವಾಗ ನಾಳೆಗೆ
ಹ್ಮ ನಾಲಿಗ ಜಿತ್ತ
ಹ್ಮ ಹ್ಮ
ಅದಕ್ಕೆ ಬರ್ತಾನ ಬ ಬರ್ಬೇಕಪ್ಪಾ ಅದಿ ಹೆಚ್ಚಿದ್ ಎಲ್ಲರಿಗ ಹಚ್ಚಿನ ಹೇಳ ಅವರು ಎಲ್ಲರಿಗೂ ಆ ದೇವಪ್ಪಾ ಅವ್ರಲ್ಲರಿಗೂ ಹೇಳನಿ
ಹಾ ಹ
ಅದೇ ನಿಿನಗ ಹಚ್ಚಡಿ ಈಗ ನಾನ ಅದಕ್ಕೆ
ಬರ್ತಂತ ಯಾವಾಗ ನಾಳಗಾವ್ದಾನ
ಹಾ ನಾಳಗದ ನೋಡಪ ನಾಳಗ ಆದಾ
ಹ ಏನ್ ಪೂಜೆ ಗೀಜ ಮಾಡ್ಸಕತ ಏನ್ ಹೋಮ ಮಾಡ್ಸಕೈತ ಏನ್ ಮಾಡಸಕತ ಹ್ಮ್ ಹ್ಮ್ ಅದೇ ಆಯ್ತ ಆಯ್ತು ಯಾರಿಗ ಹೇಳಿದ್ ಪೂಜೆ ಮಾಡಕ್
ಪೂಜೆ ಮಾಡಕೆ ಅಕಡೆ ಅದೇದೊ ಇವ್ರೀಗೆ ಇವ್ರರು ಹೇಳು ಮುತ್ ಐನೋರ್ ಮುತ್ತಿನವ್ರಿಗೆ.
ಹಾ ಹಾ
ಅವರೆಲ್ಲ ರೆಡಿ ಮಾಡ್ತಾರೆ ಅವ್ರೇ ಬಂದು ಪೂಜೆ ಮಾಡಿ ಓತರ ಅದೇ ನೀವುನು ಬರ್ಬೇಕಪ್ಪ ಅದಕ್ಕೆ ಹೆಚ್ಚಿದೆ.
ಬರ್ತಿನ್ ತೋಪ ಎ ನೀವ ಬಂದಿರಂದ್ರ ನಮ್ ಕೆಲ್ಸ ಇದ್ದಾಗ ಎಲ್ಲಾ ನೀವ್ ಬಂದಿದಿ. ನಿಂದ್ ಇವಾಗ ಅಂಗಡಿ ಓಪನ್ ಮಾಡಿದಂತ ಏನ್ ಚಲೊ ಆಗ್ಲಕ್ಕ ಅಂತ ಬರ್ತವಿ ನಾವುನು.
ಮ ಬ ಅಂತಪ್ಪ ಹಲೋ
ಆ ಏನ
ಅಂದೆ ಹಲೋ
ಎಲ್ಲಿಗ್ಯೋಪಾ ಮನೆಯಲ್ಲಿ ನಿಂದ್ರು ಮನೆಯಲ್ಲಿ ನಿಂದ್ರಿಸಿ ನೋಡ ಅರ್ದಕ್ಕ.
ಹೌದಾ
ಹ್ಮ
ಅದೇಪ್ಪಾ ನಾ ಎಲ್ಲರಿಗೂ ಹಚ್ಚಿ ನೀ ಫೋನು ನಿನ್ಗೆ ಅಚ್ಚ್
ಹ್ಮ್ ಹ್ಮ್ ಹ್ಮ್
ಅದ್ಕೆ ಅಂತ ಹಚ್ಚಿದೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಇದ್ನಲ್ಲ ಫಸ್ಟು ಸಟ್ ಆಗ್ಲಿಲ್ಲ ಮೈಸೂರ್ ನಮ್ಗೆ.
ಹಾಂ
ಅದಕ್ಕೆ ಸುಮ್ಮ್ನೆ ಯಾಕಪ್ಪ ಅಕಡೆ ಅಲ್ಲೇ ಹೋನ್ ನನ್ ಫ್ರೆಂಡನ್ನು ಇಟ್ಟಿದ್ದ ಬಟ್ಟೆ ಅಂಗಡಿ.
ಹಾಂ
ಅವ್ನು ಕೇಳಿದೆ ಹಿಂಗಿಂಗ ನೋಡಪ್ಪ ಎಲ್ಲ ವ್ಯವಹಾರ ಅಂತಂದ ಅದಕ್ಕೆ ನ ಅವನು ಸುಮ್ಮ್ ಅವನು ಅವ್ನ ಬಟ್ಟೆಗೆ ನಾನ್ ಬತ್ತೀನಿ ಅಂದ ಅವನು.
ಹ್ಮ್
ಅದಕ್ಕೆ ಅವ್ನು ಬತ್ತಗ ನಾವು ಇಟ್ಟೀವಿ ನೋಡಪ್ಪ.
ಆಯ್ತು ಚಲೋ ಅದ್ದೇನೋ ಬಟ್ಟೆ ಅಂಗಡಿ ಇಟ್ರೇ ಬಗ್ಲಾಗೆ ಏನ್ ನಡಿತತ್ ತಗೋ ಒಂದೇನಾಗನ.
ಹ್ಮ ಹೌದಪ್ಪಾ ಅದಕ್ಕೆ ಸುಮ್ನ್ ಇಟ್ಟೀವಿ ಚಕ ನಾವೇ ಸ್ವಂತ ಓನ್ ಬಿಸ್ನೆಸ್. ಲೇ ಅಲ್ಲೆ ಮೈಸೂರಲ್ಲಿ ಹೋಗಿದ್ದೆ. ತಿಂಳ ಹದನೆಂಟು ಕೊಡ್ತಿದ್ರು ಪಿ ಐಫ್ ಎಲ್ಲಾ ಕಟ್ಟ್ ಆಗಿ ಬರದೇ ಹದ್ನಾರು ಊಟ ಇಲ್ಲ ಏನೆಲ್ಲ ಅದಕ್ಕೆ ಸುಂಮ್ ಬಿಟ್ಟವಿ ಆ ಕಡೆ.
ಹ ಆಯ್ತು ಇವಾಗ ಒಳ್ಳೆ ಕೆಲ್ಸ ಮಾಡಿದ್ವಿ ನಾನು ಅವಾಗ ಅದು ಲಾಸ್ ಆಗ್ಯದ ಅದು ಇದು ಅಂತ ಅಂದು ಎಲ್ಲೆಲ್ಲಿ. ಉಳೆ ಹೊಲ್ತು ಏನಿಲ್ಲ ಅಂತ ಅಂದಬಿಟ್ಟು ಹೇಳಿದ್ದಲ್ಲ ಅವವಾಗ ಒಂದ್ಸಲ. ಅದಕ್ಕೆ ನಾನು ಹೇಳಮ್ಮಂತ್ ತಕೊಂಡಿದ್ದೆ ಬಟ್ಟೆ ಅಂಗ್ಡಿ ಇಡು ಯಾವ್ದಾನ ಒಂದು ಯಾವ್ದೋ ನೀನೇ ಓನ್ ಬಿಸ್ನೆಸ್. ಮಾಡ್ಕ್ ಅಂತ ಏಳ ಮಂತ ಅನಕಂಡಿದ್ದೇ ನೋಡಿದ್ರೇ ನೀನೇ ಮಾಡಿದೆ ಆಗದ.
ಹ್ಮ್ ಅದೇ ಮಾಡಿದ್ವಪಾ ಸುಮ್ಮ್ ಎಲ್ಲಿ ಕಿರಿಕಿರಿ ಯಪ್ಪಾ ಇನ್ನೊಬ್ರ ಬಲಿ ಹೋಗ್ ದುಡಿಯೋದು ಓನ್ ಬಿಸಿನೆಸ್ ಮಾಡಂದ್ರ ನಮ್ ಅಣ್ಣೊರು ಅವರೆಲ್ಲರು
ಹ್ಮ್ ಹ್ಮ್ ಹ್ಮ್
ಅದಕ್ಕೆ ಸುಮ್ಮ ಮಾಡಿದೆ ನೋಡಪ್ಪ.
ಓನ್ ಬಿಸ್ನೆಸ್ ಮಾಡಿದ್ರೆ ನಡತಿತ್ತು ತಗೋ ನಿನಗೆನೆ.
ಹ್ಮ್ ಅದಕ್ಕೆ ಸುಮ್ನೆ ನಮ್ ಫ್ರೆಂಡ್ನು ಕೇಳಿದೆ ಎಲ್ಲಾ ಹೇಳಿದ ಅವನು.
ಹ್ಮ್ ಏನು ಎನ್ ಗೊತ್ತಾ ಎಲ್ಲಾರೂ ಮಾಡ್ಕೊಂಡ್ ಹೋದ್ರೇ ಬರ್ತದ.
ಹ್ಮ್ ಅದಕ್ಕಪ್ಪಾ ಅವ್ರು ಭೀಮರು ಇವ್ರು ಎಲ್ಲರಿಗ ಹೇಳನಿ ನಾನು ಬರ್ತನ ಅಂತೇಳ್ದಾರೆ ಆ ಮತ್ತೆ ಬಂದ್ ಬಿಡಿ ಎಲ್ಲಾರ ಆಯ್ತ. ನಾಳೆ
ಏನೂ ಒಂದು ಆಯ್ತಿ ಬೀಮ ಅವ್ರಿಗೆ ಹೇಳಿದ್ದಿಲ್ಲ.
ಹಾ ಹೇಳ ಅವ್ರ ಹೇಳ್ ನ
ಅವ ಎಲ್ಲಿ ಇರ್ತಂತ್ ನನ್ ಬಲಿ ಇರ್ತಾನ ಇಪ್ಪತ್ನಾಲ್ಕು ತಾಸ್ ಕರ್ಕೊ್ ಬರ್ತನ ಅದರ
ಹಾ ಕರ್ಕಂಬರ ಬಾ ರಪ್ಪ ಇದು ಬಸ್ ಸ್ಟಂಡ್ ನ ನಿಮ ಬೇಕಿದ್ರೆ ಫೋನ್ ಹಚ ನಾ ಹೇಳ್ತನಿ
ಅದದು ಅಲ್ಲ ಇಲ್ಲ ನನ್ ಬಲೆ ಅತ್ಯವಾಗ
ಅಲ್ಲ ಬಟ್ಟೆ ಅಂಗಡಿಗೆ ಸಿಗ್ಲಿಲ್ಲ ಅಂದೆ ಫೋನ್ ಹಚ್ಚಿ ನಾ ಹೇಳ್ತೀನನೆ
ಹಾ ಹಾ ಬಟ್ಟೆ ಅಂಗಡಿ ಅಂದ
ಹಾ
ಸರಿ ಸರಿ ಅವ ಬೀಮ್ ಬಂದಿದ್ ಅಂತಲ್ಲ ಅವತ್ತೇನ
ಹೌದು ಬಂದಿದ್ದ ಅ ಶಟರ್ ಕೂಡದ ಶಟರ್ ಸಿ ಶಟರ್ ಕೊಡಸ ಹಲೋ
ಹಲೋ
ಅದೇ ಅವನು ಶೆಟರ್ ಕುಡ್ಸೋದನ್ನು ಬಂದಿದ್ದ
ಹ್ಮ ಹ್ಮ
ಹ ಅದೇನ್ನು ಹಿಡಕೊಂಡು ಹೋದ ಅವನು
ಹೂ ಆಯ್ತ ನೋಡದಂದ್ರೆ ಆಯ್ ಗೊತ್ತಿರದಲ್ಲ ಬರ್ತೀವಿ ನಾವು
ಹಾಂ ಹಾ ಬರೋ ಅಂತ.
ಅಧೆ ನಡೀತದಾ
ಅದೇ ಅದೇ ಅಪ್ಪ ಅದಕ್ಕೆ ಅಚ್ಚುದನೆ ಇವ್ನು
ಬರ್ತನ್ ತಗ ನ ಎಲ್ಲಾ ಆಯ್ತು ನಾನು ಭೀಮ ಮತ್ತೆ ಅವ ಸಿದ್ದ ಮತ್ತೆ ಅವ ಕಪ್ಪೆ ಅವ್ರನೆೆಲ್ಲ ಕರ್ಕೊಂಡ್ ಬರ್ತ್ನೀ ತೋ
ಹಾ ಅದೇ ಕರ್ಕೊಂಬಪ್ಪ ಮತ್ತೆ ಬಿಟ್ಟಿನೀನು
ಆ ರಿ ಏ ಎಲ್ಲಾ ಹಂಗಗೆ ಹೆಂಗ್ ಬಿಡ್ತ ನ ಬಿಡಲ್ಲ ಹೇಳಿದ ಅಲ್ಲ ಫೋನ್ ಮಾಡಿ ಹೇಳಿದ ಅಂತ ಹೇಳಿದ್ಮೇಲೆ ಬರದಂಗೆ ಇರ್ತೀನಿ ನನ್ನ
ಹಾ ಹೌದೌದು ಬುಟ್ಟಿಗೆ ಮೈತ ಬರ್ಬೇಕ ಅಷ್ಟತ್ತದ್ರ
ಹ್ಮ್ ನೋಡಲ್ಲ ಆಯ್ತು ಬರತಅಂತ ತೊ.
ಹಾ ಹಾ ಹಾ ಬರಬೇಕು.
ಮತ್ತೆ ಏನು ಪೂಜೆ ಗೀಜೆ ಎಲ್ಲಾ ವಜೆ ಮಾಡ್ಸಕತನಪ್ಪಾ
ಹಾ ವಜ್ಜ ಮಾಡ್ಸ್ಕಾಯತ್ ನೋಡಪ್ಪಾ.
ಎಲ್ಲ ಎಷ್ಟ ಆಯ್ತು ಮತ್ತೆ ಖರ್ಚು ಎಲ್ಲ
ಏ ಬ ನೋಡಪ್ಪಾ ಅಂಗಡಿ ಅಂದ್ರ ಅಂಗಡಿ ಓನ್ ಎಲ್ಲಾ ಬಾಡಿಗೆದ ಅಂಗಡಿ.
ನೋ ಅಂತ ಹಬ್ಬಕ್ಕೆಲ್ಲ ಅಲ್ಲಿ ಮತ್ತೆ ಕೇಳಿದ್ರೆ ಅದು ನಮ್ ದೋಸ್ತ ಇದ ಒಬ್ಬ
ನೋಡು ಹ ಓನ್ ತಗೋಬೇಕಂದೆ ಏನಾಯ್ತು ಅದ ಅದ ಪಫಸ್ಟಗೆ ಹೇಳ್ದ ಯಾವ್ದ್ ಅಂಗಡಿ ಇತ್ತಂತೆ
ಹಾ ಹಾ
ಅದು ಸೆಟ್ರದ್ದಿಲ್ಲ ಅಷ್ಟು
ಹಾ
ಅದು ಅ್ರ ಬೇರೆ ನಾವ್ ಫ್ರೆಂಡ್ ಬತೆಗ ತಂಗಡಿ ಅದು
ಹಾ ಹಾ
ಅವನ್ ಕೇಳಿದ ಮತ್ತೆ ಆ ನೋಡಪ್ಪ ಬೇಕಿದ್ರೆ ಹೇಳತ್ನಿ ಶತೃ ಎಷ್ಟೇ ಕೂಡ್ಸಬೇಕಕ್ ಅಂದ ಶತೃ ಕುಡ್ಸ ಮತ್ತೆ ಸುಮ್ಮ್ ಮತ್ತೆ ಓನ್ಂದ್ರೆ ಇಲ್ಲಿಪ್ಪಾ ಜಾಗ ದೂರ ಆಯ್ತು ಓನ್ ಅಂದ್ರೆ ಅಡೆ ಅದ ಅಂಬೇಡ್ಕರ್ ಚೌಕ್ ಯ್ತಲ್ಲಾ
ಹಾ ಅಲ್ಲಿಗೆೋಗ್ಕ್ ಆಯ್ತಾನ
ಅಲ್ಲಿಗ್ ಹೋಗ್ಬೇಕಯ್ತ ಅಲ್ಲಿ ಯಾರ ಬರ್ತಾರ ಹೇಳು ವೈಟಿಂಗ್ ಅಷ್ಟು ದೂರ ಇದ್ರೆ.
ಬೂರ್ ಇರ್ತಾವ ಆ ಕಡೆ ಅದ್ರಾಗ ಅವ ಆ ಕಡೆ ಇಲ್ಲೇ ದಾರ ಇಲ್ಲೇ ದಾರ ಪಾಡ ಮಾಡಿತ್ತು ಇಲ್ಲ ದಾರ ಮಾಡಿ ಪಾಡ ಮಾಡಿದ್ ಯಾಕಂದ್ರೆ ಇಲ್ಲಿ ಅಷ್ಟೊಂದ ಬಟ್ ತಿಗೋಳ ಈಲ್ಲಲ್ಲಾ
ಹಾ ಅದಿಕ್ಕೆ ನೋಡಮ್ಮ ಒಂದ್ ನೋಡಮ್ಮ ಹಂಗೇನ್ ಆಯ್ತ. ತಾರಾ ಓನ್ ಎಟ್ರ ಐತ ಮತ್ತೆ ಬರವರ ಹಾ
ನಯತೋ ನಾನು ಏಸ್ಟು ಆಗುತೋ ಅಷ್ಟು ಮಾಡಕೊಡ್ ನೆನಾಗ ನಮ್ದು ಯಾಕಂದ್ರೆ ನಿಮ್ ಗೊತ್ತದಲ್ಲ ನಮ್ಗೆ ದೇವದ್ರಾಗ ಎಲ್ಲ ಗೊತ್ತಿರಾರ
ಹ ಅದಕ್ಕಪ್ಪ ಅಲ್ಲೇ ಇಟ್ಟು ನೋಡು ಅದಕ್ಕೆಲ್ಲ ಬರ್ಬೇಕಪ್ಪ ನೀವುಾದು ಅದು ಪೋಜಿಗೆ ಇಲ್ಲ ಅದು
ಬರ್ತಂತಪ್ಪಾ ಎ ಇಷ್ಟ ಎಲ್ಲ ಹೇಳಿದ್ಮೇಲೆ ಬರ್ಲಾರ್ದಂಗಿರಕ್ ಅದನ್ನ ಯಾಕಂದ್ರೆ ನೀವ ಏಟಕ್ ಅಲ್ಲಿ ನಮ್ಮ್ ಹುಡ್ಗರು ಇದ್ರ ನೀವು
ಹ್ಮ ಅದೇ
ಒದ್ದನ್ ಇವಾಗ ಯಾರನ ಆಗ್ಲಕ್ಕ ನಮ್ಮ್ ಹುಡುಗರು ನಮಮ್ಮ ಹುಡುಗರು ನಾವವು ಬಿಟ್ಕೊತೀವಿ ಅವಾಗಾನ
ಎಲ್ಲ ಬಿುಟ್ಟಿಲ್ಲಪ್ಪ ಅದಕ್ಕೆ ಅಂತ ಅಚ್ಚಿ ಆದವಲ್ಲಪ ಏನದ್ರ
ಹ ಮತ್ತೆ ಆಯ್ತ್ ನೀವು ಇಷ್ಟೇ ಮತ್ ಅವತ್ ನ ಹಂಗೆ ಅದ ಏನ ಸ್ವಲ್ಪ ಅದುರದದು ರೊಕ್ಕದ್ದು ಅದಿದ್ದು ಏನ್ ಕಡಿಂಬೆ ಅದುಾವ ಅಂತ ಹೇಳಿದ್ದೆ ಮತ್ತೆ
ಅದ್ಯಪ್ಪಾ ಅದು ಅದು ಟೇಬಲ್ ಇದ್ದಿಲ್ಲ ಒಂದು
ಹಾ ಹಾ
ಟೇಬಲ್ ಮೂರ್ ಚೇರ್ ಬೇಕಾಗಿತ್ತು ಅದು ಸ್ಟೀಲ್ ಚೇರ್
ಹ್ಮ್
ಸ್ಟೀಲ್ ಸೇರ್ಸಲ್ಲ ಅಂದ್ರೆ ಇದ್ದಿಲ್ಲ ಟೇಬಲ್ ದೊಡ್ಡ ಟೇಬಲ್ ಬೇಕಾಯ್ತು ಹಿಂಗ ಬಟ್ಟೆ ಆಗ್ತವಲ್ಲ ಮುಂದ
ಅದೇ ಅದೇ ಅದೇ
ಹ್ಮ ಟೇಬಲ್ ಚ ಮೂರ್ ಟೇಬಲ್ ಸ್ಟ ಚೇರು
ಹಾ ಹ
ಅವೆಲ್ಲ ಬೇಕಾಯ್ತಿವಿ ಮತ್ತೆ ಶಟ್ರರ್ ಪ ಬಿಟ್ಟ್ರ ರೊಕ್ಕ ಬೇಕಾಯ್ತತ್ತು ಅದಕ್ ಹೆಚ್ಚಿದ್ದೆ ಮತ್ತೆ ನೀ ಪಡ್ಸಿದ್ರಲ್ಲಪ್ಪಾ ಅಂದ್ರ
ಮತ್ತೆ ಏನ್ ಹೇಳ ನನ್ಗ ಅವಾಗ ನನ್ ಬಲಿದದು ಅದ ಮನದು ನೋ ನೋಡಿದಿಲ್ಲ ನಾನ್ ಮನೆ ಕಟ್ಟಕತ್ನಲ್ಲ ಅದಕ್ಕೆಲ್ಲ ಖಾಲಿ ಮಾಡಿದಿನನ ಅಂತ
ಹೌದೌದು ಈಗಏನಿಲ್ಲ ನೋಡಪ್ಪ ಬಟ್ಟೆ ಅಂತತ್ರ ಒಂದು ಮೂರು ಮೂರ ಎರದು ಹೋಗದು ಬಟ್ಟಿಗೆ
ಹ್ಮ್ ಹ್ಮ್ ಹ್ಮ್ ನಯತು ಅದೇ ಅವತ್ತು ಮತ್ತೆ ಕೇಳಿದೆಲ್ಲ ಅದಕ್ ಇಲ್ಲನಕ್ ಬರ್ಲ ಅಂತ ಬೇರವ ಬಲಿಸಕ ಕೊಡ್ಲಿಲ್ಲ ನಿಂಗ
ಪೌದ ಪಾವದ ಎಷ್ಟು
ಹ್ಮ್ ಅದೇ ಮತ್ತತ್ ಅವತ್ ರೊಕ್ಕ ಕೇಳ್ದದಕ ಬೇರವ್ರ ಬಲ್ಲಿ ಇಸ್ಕೊಡ್ಲಿಲ್ಲ ಇಲ್ಲಾ ಅಂತ ಅನ್ನಕ್ ಬರ್ಲಾ ಅಂತ
ಹಾ ಹೌದು ಇಷ್ಟು ಗಟ್ಟ ಅಂತ ಹೇಳಕಾಯತನ ಅಲ್ಪ್ಪ ಅದೇ ಮೂರಲ್ಲ ನಾಕು ಹೋಗ್ಯದ ಬಟ್ಟ
ಹ
ಬಟ್ಟಿಗೆ ಮೂರವರು ಬೇಕ ನೋಡ ಅಷ್ಟೇ
ಆಯ್ತೋ ನಡತ ಪಫಸ್ಟ್ರ ಮತ್ತ ನೀನ್ ಲಾಸ್ ಆಯ್ತು ಅದಾಯ್ತು ಅಂತ ಬಿಡ್ಬೇಡ ಮತ್ತ ಹಂಗಗೆ ಆತ ಫಸ್ಟ್ಗೆ
ಎಲ್ಲೆಲ್ಲ ಬ ಬಿಡಲ್ಲಪ್ಪ ಹಂಗೆ ಹಂಗೆ ಬಿಡ್ನಿ ಫಸ್ಟ್ ಆಗಲಿ ಮತ್ತ ಏನು ಮಾಡ್ತಿರಿ ಇಟ್ಟೀವಿ ಸ್ವಲ್ಪ ತಾಳ್ಕಂದು ಹಯ್ತೀವಿ
ಆಯ್ತು ಪಫಸ್ಟ್ಗ ನೋಡ್ಕ ಅಂತ ಹೋತ್ರ ಗೊತ್ತಾದ್ ಆಮೇಲೆ ನಡಿತತದು
ಅದೇ ಮತ್ತೆ ಏನ್ ಮಾಡ್ತಪ್ಪ ಹೇಳ್ಲ್ಲಾ
ಹ್ಮ್ ಮತ್ತೆ ನೋಡಿ ಏನನ ಬೇಕಾಯ ಅಂದ್ರ ಹೇಳ ಹೂವಾಗ ಇವಾಗ ಬೇಕಾಯತ ಅಂದ್ರ ನಾನು ರೊಕ್ಕ ಕಳಸ ನಂಬಲಾವ
ಎಲ್ಲಾ ಎಲ್ಲಾ ಆರ್ಡರು ಹೇಳನಿ ಓಪೋ ಎಲ್ಲ ಹೇಳನಿ ಆರ್ಡರು
ಹ್ಮ
ಇಲ್ಲ ಎಲ್ಲ ಇಲ್ಲಿ ನಮ್ಮ ಫ್ರೆಂಡ್ ಬಟ್ಟೆ ಅಂಗಡಿ ಆದಗಲ್ಲ ಅಂತ ಹೇಳನಲ್ಲ ಅವ್ನು
ಹಾ
ಅವನ ಹತ್ರ ಇಸ್ಕೊಂಡಿ ಒಂದಂದು ಎರಡು
ಹಾ ಹಾ
ಈಗ ಸದ್ಯ ಇಷ್ಟಗ ನೀ ಯಾಕಂದ್ರೆ ನಮ್ಮ್ ಮನೆಯವ್ರತ್ರನು ಇಷ್ಟ ಕೇಳ್ಬಬೇಕಂದ್ರೆ ಅವರು ಹೊಲಾ ಮಾಡಿಬಿಟ್ಟು ಇಟ್ಟರೆ ಅವ್ರಗ ಲೇಸ್ಗೆ ಮಾಡ್ಯಾರಲ್ಲ
ಹ ಅದೇ ಅವ್ರಿಗೆ ಅವ್ರಿಗೆ ಕೊಡ್ಬೇಕ ಆ್ತದಲ್ಲ ಅದ್ರಾಗ
ಹ್ಮ್ ಇಲ್ಲಿ ನಮ್ದು ಫ್ರೆಂಡ್ ಹತ್ರ ಎಸವ ಅಂದ್ರೆ ಹೆಂಗನಲಡ ಅಂತಸತ ನ್ಯಪ್ಪಾ ಇದಗ
ಹ್ಮ್ ನಡತವ ಮ್ ಕೇಳ್ಬೇಕಲ್ ನಂಬಲ್ಲ ನಮ್ಮಲ್ಲಿ
ಇಲ್ಲ ನಮ್ಮ ಫ್ರೆಂಡೇ ಅವನ್ನಲ್ಲ ಮತ್ತೆ ಅಲ್ಲಿಬುಟ್ಟ ನಿನ್ನ ಕೇಳ ನಿಮು ಬರ ಮನೆ ಐತೆ ಮನೆ ಹಡಿದ್ರೆ ದೊಡ್ಡ ಮನೆ ಅವ ಇರ್ ಬಲ್ಲ ಅಂತ ಅಲ್ಲೇ ನ ಫ್ರಂಡ್ ಮಾತ್ರಸಗೊಂಡೆ
ಹ್ಮ್ ಹ್ಮ್ ಏನಲ್ಲ ಇವಾಗ ನೋಡು ಆರಕ ಕೆಲವ ಬೇಕಾದದು ಅಂದ್ರೆ ಕೇಳ ಕೊಡತ್ ನಾವವು ನಂಬಲ್ಲಿ ಇವಾಗ ಸಧ್ಯ್
ಹ್ಮ್ ಆಯ್ತ ಆಯ್ತು ಅಷ್ಟೇ ಮಾಡಪ್ಪಾ ಆಯ್ತ ಅಷ್ಟೇ
ನನಗ ನೀವಾಗ ಮನದ ಏನ್ ಬೇಕಾಗಿಲ್ಲ ಎಲ್ಲಾ ಐಟ್ಗಳು ತಂದಿಟ್ಟಿನಿ ನಾನು ಹ್ಮ್ ಎಲ್ಲ ಐಟಮ್ ತಂದಿನಿ ಇ ಏನ್ ಸಧ್ಯಕ್ಕೆ ಏನ್ ಬೇಕಾಗಲಿ ಇವಾಗ ಆಮೇಲೆ ಟೈಲ್ಸ್ ಅವೆಲ್ಲ ತರಬೇಕಂದ್ರೆ ಹೋಗ್ಬೇಕಾದ್ದ
ಹ್ಮ್ ನೋಡಂತ ನಾನ ಕಡೆಗನು ಬಿದ್ದಿಲ್ಲ ಮತ್ತೆ ಈ ನೆಕ್ಸ್ಟ್ ಮಾಲಿಕ್ಗ್ ಹೋದಾಗ ಕಡಿಮೆಿರಾ ಅಕಸ್ಮತ್ ಲಾಸ್ ಏನ್ಯತ ಅಂದ್ರ ನೋಡಿತ್ ನಿಮಗ
ಹ್ಮ್ ನೋಡ ನೋಡ್ಕ ಏನನ್ ಆಯ್ತು ಅದದು ಆಯ್ತು ಅಂದ್ರೆ ಏನನ್ ನಂಗ ಫೋನ್ ಮಾಡ ಹ್ಮ ಹ್ಮ ಫೋನ್ ಮಾಡೋ ಅಕಸ್ಮಾತ್ ಫೋ ಯತಿವ ಅಂದ್ರೆ ಗೊತ್ತದಲ್ಲ ನನ್ನ ಆಫೀಸ್ ಹೆಂಗಿದ್ರು
ಹ್ಮ್ ಹ್ಮ್ ಆಯ್ತ ಆಯ್ತು ಅಷ್ಟೇ ನೋಡಪ್ಪಾ ಮತ್ತೆ ಮಿಸ್ ಮಾಡ್ಬಾಡ್ರಪ್ಪಾ ಫೋನ್ ಹಚ್ಚೇಳಿ ಎಲ್ಲರಿಗೂ
ಏ ಇಲ್ಲ ಇಲ್ಲ ಎಲ್ಲಾರನ್ ಕರ್ಕೊಂಬರ್ಂತ ಅವ್ರನು ಭೀಮನ ಅವ್ರನ್ ಕರ್ಕೊ ಬರ್ತನಿ
ಹ್ಮ್ ಹ್ಮ್ ಕರ್ಕೊಂಬ ಎಷ್ಟತ್ತದ್ರ ಒಬ್ಬಾ ನೀವು ಬಂದಾದ್ರೆ ಅಷ್ಟು ಹನ್ನೊಂದಊರ್ಗ ಪೂಜೆ ಪೂಜೆ ಐತೆ
ಹ್ಮ್ ಹ್ಮ್
ಹನ್ನೊಂದವ್ರಿಗೆಲ್ಲ ಮುಗೀತದ ಹತ್ತು ಹತ್ತು ಹತ್ತವ್ರಿಗೆ ಎಷ್ಟ ಐತ ಹನ್ನಂದ್ವರಿಗೆಲ್ಲ ಮುಗಿದದರ್ತಲ್ಲ ಬಂದ ಹನ್ನಂದವ ಹನ್ನೊಂದು ಗಂಟೆಗೆ ಬಂದವು ಹೋಗ್ಬ್ರ ಅಷ್ಟೇ ನೀವು
ಆಯ್ತ್ ಆಯ್ತ್ ತಗೋಪ ಬರ್ತೀವಿ ಆಯ್ತು ಪೂಜೊತಿಗೆ ಬರ್ತೀವಿ. ಹತ್ತು ಗಂಟೆಟಿಗೆ ಬರ್ತನ ತಗೋ ಅಲ್ಲಿಗೆ.
ಹ್ಮ್ ಅಷ್ಟ ಮಾರಷ್ಟ.
ಹದ್ ಗೊತ್ತದಲ್ಲಾ ನನ್ಗ ಆ ಕಡೆ ಈ ಕಡೆ ಓಡಾಡದ ಇರ್ತದ ನಂದುನು.
ಹ್ಮ್ ಅದಿಕ್ಕೆೇಳನಪ್ಪ ಮತ್ತೆ ಮನೇ ಹೇಳ್ಬೇಕಂದೆ ಒಂದ ಎರ್ಡ್ ದ ಅಸ ಮುಂಚೆ ಇರ್ ಬಿಡ ಅವ್ರ ಏನದೆ ಇ ಊರಲ್ಲೆ. ಆದರೆ ಆಯ್ತು ಬರ್ತಾರೆ ಅವರು ಅಂತಂದು ಅದೇ ಬಿಟ್ಟೆ.
ಇನ್ ಸದ್ಯಕ್ಕೆ ಇನ್ನ ನಾನು ಹೇಳ್ಬೇಕಂದ್ರೆ ನಾಳಿಗೆ ಅದು ಇದಕೊಂತಿ ನಾನು.
ಏಂಗ ಮಾಡ್ಬೋಡಪ್ಪಾ ಬಾ ಎಷ್ಟತ್ತದ್ರ ಮತ್.
ಅಲ್ಲಾ ನೀನು ಫೋನ್ ಮಾಡಿದ್ದೆ. ಪಾ ಅದ ಪವನ್ ಮಾಡಿಲ್ಲ ಅಂದ್ರ ನಾಳಿಗೆ ಹೈದರಾಬಾದ್ ಹೋಗ್ತಿದ್ದೆ ನಾ ಮುಂಜೇಲಿ.
ಹೌದಾ
ಹ್ಮ್ ಮತ್ತೆ ಅದೇ ಇರ್ಲಾಕ್ ನಾಳಗ್ ಸಂಜೆಕ್ ಹೋನಿ ಅದ್ ಮುಗಿಸಕೊಂಡಾಕೊಂಡ. ಹೇಳ್ದಲ್ಲ ಫೋನ್ ಮಾಡಿ ಬೂಡಕ್ ಹೆಂಗಾದ್ದು ಅಂತ.
ಹೌದೌದಪ್ಪಾ ಅದಕ್ಕೆ ಬಾ ನಾ ಬ್ಯಾರರ್ಗೆ ಅಚ್ಚನ ಅದನ.
ಹ್ಮ್ ಸರಿ ಸರಿ ತ. ಹ್ಮ್